ಹಲೋ ಹರೀ ಸ್ೌರೇ ನಮಸ್ತೆ ನಮಸ್ತೆ ನಮಸ್ಕಾರ ನಮಸ್ತೆ
ಕುಬೇರ ಅವ್ರೆ
ಹ್ಮ್ ಚೆನ್ನಾಗಿ ಏ ಹರೀೇಶನೇವ
ಹ್ಮ್ ನಾ ಚೆನ್ನಾಗಿದ್ದೀವಿ ಕುಮೇರ್ ಅವ್ರೆ ಊಟ
ಹ ಹ್ಮ ಆಸಲಿ ಎ್ದ
ಹ್ಮ್ ಆಯ್ತು ಕೊಬರ ಅವ್ರೆ ಏನ್ ಮಾಡ್ತಿದ್ದೀರಾ
ಏ ನಂದ್ ವಯ್ಸ ಕ್ಲಿಯರ್ ಬರ್ತಿದಯಾ
ಹಾ ಬರ್ತಿದ್ದ
ಹ್ಮ್ ಏನಿಲ್ಲ ಹರೀಶ್ ನಾನ್ು ಕುಂತಿದ್ದೆ ನೀವೇನ್ ಮಾಡ್ತಿದ್ದೀರಾ
ನಾವವು ಮಲ್ಕೊಂಡಿ ನೋಡಕ್ಬೇರ ಅವ್ರೆ
ಅ ಕಂಡಾ
ಹೇಳಿ ಮತ್ತೇನು ಸಮಾಚಾರ
ಹೇಫವಲ್ಪ ತುಂಬಾ ಕೆಲ್ಸ ಮಾಡಿದೀವನಾ
ಹಾ ಕೆಲ್ಸ ಯ್ತು ಕೋರ್ ಅಂದ್ರೆ ಏನ್ ಮಾಡ್ಬೇಕು
ಹೌದೌದು ಮಾಡ್ಬೇಕು ಮತ್ತೆ ಇನ್ನೇನ್ ಮಾಡ್ತೀರಾ ಮಾಡ್ಲೇಬೇಕಲ್ಲ
ಮತ್ತೆ ಮತ್ತೆ ಕುಬೇರ ಅವ್ರ ಹೇಳ್ಬೇಕು ನೀವ ಸ್ಟಡಿ ಪರವಾಗಿಲ್ಲ ಕುಬೇರ ಕುಬೇರ ಅವ್ರೆ
ಕುಬೇರ ಅವ್ರೇ ಕುಬೇರ್ ಅಂತಾನ ಕೇಳ್ರಿ ಏನ್ ಪರವಾಗಿಲ್ಲ
ಹೌದಾ ಹ್ಮ್ ಪರವಾಗಿಲ್ಲ ಕುಬೇರ ಚೆನ್ನಾಗ್ ಮಾಡ್ತವೆ ಅ ಸ ಅಡಿ ಹಾಗೇನಿಲ್ಲ ನಿಮ್ದ ಇದು ಹೇಗಿದೆ ಹೇಗಿದೆ ಸ್ಟಡಿ
ನಮ್ದು ಚೆನಾಗಿದೆ ಹರೀಶ್ ಎಲ್ಲ ಚೆನ್ನಾಗಿದೆ ಬಿಸಿಲೆ ಎಲ್ಲಾ ಜಾಸ್ತಿನ ನಿಮ್ಮ್ೂರ್ ಕಡೆ
ಹವಾಗಿಲ್ಲ ಅಷ್ಟೊಂದ್ ಬಿಸಿಲುಿಲ್ಲ ಅಷ್ಟೊಂದು ಇ ಇಲ್ಲ ಒಂದ್ ಲೆಕ್ಕಲ್ಲ ಇಿದೆ ಅಷ್ಟ ಬಿಸಿಲು
ನಮ್ಮ ಕಡೆಲ್ಲ ಬಿಸಿ್ಲು ಸಿಕ್ಕಾಪಟ್ಟೆರಿ ಅಂತಲ್ಬಾ ಹೇಳ್ತಿದ್್ರರು ಮನೇಲಿ
ಹಾ ಹಾ ಹಾ ಹಾ
ಮಳೆನೇ ಬರ್ತಿಲ್ಲ ಏನು ಬಿತ್ತನೆ ಮಾಡಿಲ್ಲ ಯಾವತ ಅಂತಂತಿ ಹಾ ಮಳೆಯಲ್ಲಿ
ಹೌದಾ ಈಗ್ ಎಲ್ ಇರೋದು ಕುಬೇರ ನೀವು
ನಾವಿರೋದು ಇಲ್ಲಿ ಬೆಂಗ್ಳೂರು
ಈ ಬೆಂಗ್ಗಳೂರಾ ನಿಮ್ಮ್ ಊರು
ನಮ್ಮೂರ್ ಬಂದು ಬಳ್ಳಾರಿ ಹೊಸ್ಪೇಟೆ
ಹೌದಾ ಬಳ್ಳಾರಿಲ್ಲಿ ಹೊಸ್ಪೇಟೆನಾ
ಹ್ಮ್ ಹೌದು
ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತೆ ಏನ್ ಸಮಾಚಾರ
ಏನೆ ಇಲ್ಲ ಹರೀಶ್ ನೀವ್ ಹೇಳ್ಬೇಕು ಹರೀಶಿ ನೀವ ಕುರಿ ಸಾಕಿದೀರಾ ಕುರಿ
ಕುರಿ ಎಲ್ಲಾ ಕುಬೀರ ಒಂದ್ ಐತಿ ತಗರ್ಮರಿ ಇದೆ ಅಷ್ಟೇ
ಸಗರ್ ಮದ ಯಾಕೆ ಹಬ್ಬ ಕಡೆ ವ್ಯ
ಹಾ ಹಬಕ್ಕೆ
ಹ್ಮ ಮತ್ತೆ ಈ ಕುರಿ ಎಲ್ಲ ಸಾಕ್ಬೇಕಪ್ಪಾ
ಕುರಿ ಎಲ್ಲಿಂದ ಹಾಕತ್ ಕುಬೇರ ನಮ್ಗೆ ಸಾಕೋಕ
ಅಲ್ಲ ಅದ್ ಏನೇನ್ ಹಾಕ್ತಿರ ಅದ್ ತಗರಿಗೆ ನೀವ್ ಸಾಕ್ ತೆರ
ಏನಿಲ್ಲ ಉಲ್ ಕುಯ್ಕೋ ಬರ್ತೀವಿ ಬೆಳಗ್ಗೆ ಮತ್ತೆ ಸ ಮತ್ತೆ ಮತ್ತೆ ಸಾಯಂಕಾಲ ಸ್ವಲ್ಪ ಮೇಕೆ ಜೋಳ ಇಡ್ತೀವಿ ತಿನ್ನಾಕದನ್ನ
ಯಾಕ್ ಬೆಳಗ್ಗೆ ಇಟ್ರೆ ಏನಾಗತ್ತೆ
ಬೆಳಗ್ಗೆ ಅದು ಬೆಳಗ್ಗೆ ಇಡಲ್ಲ
ಯಾಕೆ
ಇಡೀ ರಾತ್ರಿ ಖಾಲಿ ಹೊಟ್ಟೆ ಇರ್ತೈತಲ್ಲ ಅದು
ಅಲ್ಲಾ ರಾತ್ರಿ ಎಲ್ಲಾ ಮೇವ್ ಹಾಕ್ತಿರಲ್ಲಾ ಮತ್ತ್ ಉಲ್ ಕುಯ್ಕೋ ಬಂದಿರ್ತಿರಲ್ಲ ಅ ಉಲ್ ಎಲ್ಲಾ ಹಾಕ್ತಿರಲ್ಲ
ರಾತ್ರಿ ಹಾಕಲ್ಲ ಮೇವು
ಹ
ಬೆಳಗಿಂದ ಸಾಯಂಕಾಲ ಅಷ್ಟೇ ಮೇವ್ ಹಾಕದು ಮತ್ತೆ ಸಯ್ ಹ ಮತ್ತೆ ಸಾಯಂಕಾಲ ಅದನ್ನ ಸ್ವಲ್ಪ ಮೆಕ್ಕೆಜೋಳ ಅದ್ ಇರ್ತೈತೆಲ್ಲ
ಹಾ ಹಾ ಮಕ್ಕಿಜೋಳ
ಹಾ ಮೆಕ್ಕಿಜೋಳ ಮತ್ತೆ ಬೆಲ್ಲ ಸ್ವಲ್ಪ ಇ ಇಟ್ಟ ಬಿಡ್ತೇವಿ ತಿನ್ನಕ್ಕೆ
ಬೆಲ್ಲಾನ.
ಹಾ ಬೆಲ್ಲ ಮೇಕೆಜೋಳ.
ಬೆಲ್ಲ ತಿನ್ನದ ಅದು ಫುಲ್ಲು.
ಹ್ಮ್ ಅಂದ್ರೆ ಕುಟ್ಟಿ ಹಾಕ್ಬೇಕು ಅದ್ರು ಒಳಗಡೆ.
ಕುಟ್ಟಿ ಪುಡಿ ಮಾಡ್ಬೇಕ ಅದುನ್ನ.
ಪುಡಿಮಾಡಿ ಮೆಕ್ಕಜೋಳ ಅವು ಹಾಕಿ ಕೊಡ್ಬೇಕು.
ಅಂದ್ರೆ ಅದ್ ಶೂಟ್ ಶೂಟ್ ಇರುತ್ತಲ್ಲಾ ತಿಂದಾಗಬಿಡುತ್ತಲ್ಲಾ ಎಲ್ಲ.
ಹಾ ಚನ್ ಚೆನ್ನಾಗ್ ಮತ್ತೆ ಗಟ್ಟಿ ಆಕತ್ ಅದು.
ಏನ್ ಗಟ್ಟಿ ಆಗುತ್ತ ಹೌದೇನಾ.
ಹಾ ಹಾ ಅ ಕುತ್ಗಿ ಹಾಗೆ ಜೂಜಿಗ್ ಬಿಡ್ತೀವಲ್ಲ ನಾವು. ಹ
ಹಾ ಅಂದ್ರೆ ಹುಡ್ಡಿಗ್ ಬಿಡ್ತೀರ ಹುಡ್ಡಿ ಹಾ
ಹಾ ಹಾ ಹಾ
ಹ್ಮ್ ಹ್ಮ್ ಹಾ
ಅಂದ್ರೆ ಗಟ್ಟಿಕ್ಕವು. ಹ್ಮ್ ಅದಕ್ಕೆ ಅದನ್ನ ಹಾಕದು ಗಟ್ಟಿ ಇರ್ಬೇಕಂತ ಮತ್ತೆ ಬೆಳವಣಗನೂ ಚೆನ್ನಾಗ್ ಆಕತ್ತವ. ಅದ ಹಾಕಿದ್ರೆ ಹ್ಮ ಅದಕ್ಕೆ ಅದನ್ನ ಸಾಯಂಕಾಲ ಇ ಟ್ಟು ಅದನ ನೀರು ಕುಡಿಸಬಾರ್ದು.
ಯಾಕೆ.
ನೀರ್ ಕುಡ್ಸ್ಬಾರ್ದು ಎಪ್ಪೆಟ್ಟ ಹಾಕೈತೆ ಅದು.
ಓ ಈ ಮೆಕ್ಕೆಜೋಳ ಮೆಕ್ಕೆಜೋಳ ಬೆಲ್ಲ ಇವೆಲ್ಲಾ ತಿನ್ಸಾದ್ಮೇಲೆ ನೀರ್ ಕುಡ್ಸ್ಬಾರ್ದು. ಓ ಮದ್ ಹಂಗಾರ ಈಗ ನೀರ್ ಕುಡ್ಸ ಆದ್ಮೇಲೆ ಅವನ್ ತಿನ್ನಸ್ಬೇಕಾ.
ಹಾ ಫಸ್ಟ್ ಅಂದ್ರೆ ನಾವು ಸಾಯಂಕಾಲ ಕಟ್ತೀವಲ್ಲ.
ಹ್ಮ್ ಹ್ಮ್
ನೀರ್ ನೀರ್ ಕುಡ್ಸಿ ಕಟ್ಟಿ ಬಿಡ್ತಿವಿ ಒಳಗಡೆ.
ಹ
ಮತ್ಲೇ ರಾತ್ರಿ ಇಡ್ತೀವಿ ನಾವು ಊಟ ಊಟ ನಾವ್ ಊಟ ನಾವ್ ಊಟ ಮಾಡಿದ್ದಾದ್ಮೇ ಅದು ಕಿಜೋಳ ಇಟ್ಬಿಡ್ತೇವಿ.
ಹ್ಮ್ ಹ್ಮ್ ಹ್ಮ್ ಅಲ್ಲಾ ಈಗ ಈ ಸಾಯಂಕಾಲ ನೀವು ನೀರ್ ಕುಡ್ಸ್ತೀರಲ್ಲ ಅಕಸ್ಮಾತ್ ಅವಾಗೇಏನಾದ್ರು. ಟಗರುಮರಿ ನೀರ್ ಕುಡುದಿಲ್ಲಾ ಅಂತಂದ್ರೆ ಏನ್ ಮಾಡ್ತೀರಾ.
ಏನಿಲ್ಲ ಅದು ಹಂಗೆ ಇರ್ತೈತಿ.
ಹಂಗೇನ ಇನ್ನ ಬೆಳಗ್ಗೆನೆೇ.
ಹಾ ಇನ್ನು ಬೆಳಗ್ಗೆ ಅದಕ್ಕೆ ಬೆಳಗ್ ಬೆಳಗ್ಗೆ ನೀರ್ ಕೊಡ್ಸದದ ಹಾ ಬೆಳಿಗ್ಗೆ ಎತ್ತ ತಕ್ಷಣ ನೀರ್ ಕುಡ್ಸಿ ಮೇವ್ ಹಕ್ಬಿಡೋದು ಹುಲ್ದು ಹ್ಮ್
ಅಂದ್ರೆ ನೆಟ್ ಫುಲ್ ಮೇವು ಹಾಕಿ ಹಾಕಿದ್ರೆ ಏನ್ ಏನ್ ಸರಿಗ್ ನೀವು ಮೇಯಲ್ಲಾ ಅಂತ ನ ಏನ
ಎಲ್ಲ ಅದು ಎಲ್ಲಿ ಮೇಯುತ್ತದು ರಾತ್ರಿ ಅದು ಹೊಟ್ಟೆಸಿದ್ರೆ ಮಾತ್ರ ಮೇಯತ್ತೈ ಇಡೀ ದಸತ್ ತಿಂದಿರ್ತೈತಿ ಉುಲ್ಲು ಹೆಲ್ಲ ಹ ಮತ್ತೆ ರಾತ್ರಿ ಎಲ್ಲಿಂದ ತಿಂತಿದ್ದ ನಿದ್ದೆ ಮಾಡಕ್ ಸಾಕಾಗಿರ್ತತಿ ಅದಕ್ಕೆ
ಹ್ಮ್ ಹ್ಮ್ ಹ್ಮ್
ಅದು ಸೇಮ್ ನಮ್ಮಂಗೇನೆ
ಅಲ್ಲಾ ನಾವ ಏನ್ ಮಾಡ್ತಿದ್ದಿ ಅಂತಂದ್ರೆ ಈಗ ಹಾ ನಾವ್ ಬೇ ಫುಲ್ಲು ಹಾಕ ಕ್ಕದ ಸಾಯಂಕಾಲ ಮಿಿದೊಳ ಇಡ್ ದ ಮತ್ತ ಇನ್ನ ಏನ್ ಮಾಡದಂದ್ರೆ ನೈಟ್ ಇನ್ನ ಮೇವ್ ಹಾಕ್ಬಿಟ್ಟು ಕಟ್ಟ ಬಿಡದ್ ನಾವವು
ಹ ಹಾ ಹ
ಅದು ಮೇಕಂಡ್ ಮೇಳ್ಕಂಡ್ ಮೇಕಂಡ್ ಆಮೇಲೆ ಮಕ್ಕಂತ ಸಿ ಇತ್ತು
ಹಾ ಹಾ ಹಾ ಹಾ
ಆತರ ಮಾಡ್ತಿದ್ವಿ ನಾ ತ್ರ ಮಾಡ್ಕ ಮಾಡ್ಬಾರ್ದ
ಏ್ ಆತರ ಏನಿಲ್ಲ ಮಾಡ್ಬೋದು ಆತರ ಏನ ಅಂದ್ರೆ ನಾ್ ಮನೆ ಒಳಗ್ ಕಟ್ತಿೀವಲ್ಲ
ಹ್ಮ್ ಮನೆ ಒಳ ಹೊಗಡೆ ಕಟ್ತಿದ್ರಾ
ಹ್ಮ್ ಮನೆ ಒಳಗ್ ಕಟ್ತೀವಿ ಮೇವ ಎಲ್ಲಿಂದ ಹಾಕಣ ಅವ್ೇವ್ಾಕಿದ್ರೆ ಮತ್ತೆಲ್ಲಾ ಕಲೂಜ ಆಗ್ಬೋದು ತ್ತ ಅಂದ್ರೆ ಎತ್ ಎತ್ತುಗಳಿಗ್ ಹಾ ಎತ್ತುಗಳಿಗ ಆಗ್ ಮ ಹ
ಹಾ ಎತ್ತುಗಳಿಗೆ ಹಾಕ್ತಾರ ಸಾಮಾನ್ಯಾಗ ಎಲ್ರು
ಹ್ಮ
ನಿಮ್ಮವು ಎತ್ತು ಇದವ.
ಹಾ ಎತ್ತಿದ್ದಾವೆ ನಮ್ದ ಎರಡು ಎತ್ತಿದಾವ.
ಎಮ್ಮೆ ಹಕ್ಳ.
ಆ ಎಮ್ಮೆ ಆಕ್ಳು ಏನಿಲ್ಲ.
ಹ್ಮು.
ಒಂದೇ ಒಂದು ಆಕಳಿತ್ತು ಅದನ್ನೂ ಮಾರ್ಬಿಟ್ರು.
ಆಕಳಿತ್ ಮಾರ್ಬಿಟ್ರೆನ್ ಇರ್ಬೇಕ ಅವೆಲ್ಲಾ ಹಾಲಿಗಾದ್ರೂ ಆಗುತ್ತೆ.
ಹ್ಮೂ ಏನ್ ಮಾಡ್ತಿ, ಮನೇಲಿ ಯಾರು ಇರಲ್ಲ ನೋಡ್ಕೊಳೋರು.
ಹಾ ಹು. ಎಲ್ರೂ ಹೊಲಕ್ ಹೋಗ್ಬಿಡ್ತಾರ ಏನು ಕಬ್ಬಿಗ?
ರೆಎಲ್ರೂ. ಹೀಗಿಗಾರ ಯಾವ್ದಾನ ಟಗರು ಈ ಕಡೆ ಧಾರವಾಡ ಸೈಡು
ಓ ಆಕಡೆ ಹೋಗ್ತಾರೇನ ಈ ಕಡೆ ಈ ಹಾಸನಾ
ಇಲ್ಲ ಇಲ್ಲ, ಇಲ್ಲ ಇಲ್ಲ ನಾವ್ ಎತ್ತಿನ ಬಂಡಿ ಹೊಡೀ ತಿವಲ್ಲ.
ಹ್ಮ್ ಹು ಹೂ.
ಹ್ಮ್ ಯಾವ್ದ್ ಧಾರವಾಡ್ ಪಕ್ಕ ಒಂದ್ ಊರ್ ಐತಿ ಫ್ಯಾಕ್ಟ್ರಿ ಐತಿ ಅಲ್ಲಗ್ ಅದ ಹೆಸ್ರ್ ಗೊತ್ತಾಯ್ತಿಲ್ಲ
ದುಗ್ಗತ್ತಿ.
ದುಗ್ಗತ್ತಿ ಅಲ್ಲ ದುಗ್ಗತ್ತಿ ಅಲ್ಲ ಹ್ಞಾಂ ಅದೇ. ಏನೋ ಹೆಸ್ರೈತಿ ಧಾರ್ವಾಡ್ ಪಕ್ಕಾನೇ ಐತದು ಊರು
ಆ ಹೌದೇನ? ಅದೇ ನಮ್ಮೂರ್ ಕಡೆರೂ ಹೋಲ್ಸೇಲ್ ತಗಳಿ ಧಾರ್ವಾಡ್ ಹತ್ರನೇ ಹೋಗ್ತಿರ್ತಾರೆ. ನಾವ್ ಕೇಳಿದೀನ್ ನಾನು ಹೋಗ್ತಾರಾ
ಅಂದ್ರೆ ಈ ಕಬ್ ಮಳೆಗಾಲದಲ್ಲಿ ಕಡಿಮೆ ಅಲ್ಲ ರೇಟ್ ಟ.
ಆ.
ಈ ಕಬ್ಬಿನ್ ರೇಟು ಮಳೆಗಾಲ್ದಲ್ಲಿ ಕಡಿಮೆ.
ಹಾ ಮಳೆಗಾಲ್ದಲ್ ಕಡಿಮಿ ಅಂದ್ರೆ ದೀಪಾವಳಿ ಯಾವಾಗ್ ಬರ್ತೈತಲ
ಹಾಹಾ.
ಅವಾಗ್ ಜಾಸ್ತಿ ರೇಟ್, ಅವಾಗ್ಲೇ ಹೋಗ್ಬೇಕು. ಕಡೆಕ ಅಂದ್ರ ಜಾಸ್ತಿ ರೇಟ್ ಹಾ ಅವಾಗ್ಲೇ ರೇಟ್ ಚೆನ್ನಾಗ ಸಿಗೋದು ಸಾವಿರ ಹನ್ನೊಂದುನ್ರು ಹನ್ನೆರಡ್ ನೂರು ಆತರ ಸಿಗತೈತಿ ಒ ಹಾ ಉಂಟುಣ್ಣಿಗೆ ಹಾ
ಒಬ್ರು ಎಷ್ಟ ಅಂತ ಕಡಿಬೋದು
ಎರಡು ಎರಡೆರಡು ಟನ್ ಕಡಿಬೋದು
ಒಂದ್ ದಿನಕ್ಕೆ
ಹಾ
ವಾ ಪಾ ಎರಡೆರಡು ಟನ್ ಕಡಿಬೋದೇನು
ಹಾ ಮತ್ತೆ ಬೆಳಗಿಂದ ಸಾಯಂಕಾಲ ಏನ್ ಕೆಲ್ಸ ನಮ್ಮ್ ಮನೇಲಿ ಹೋಗೋದು ಮೂರರಿಂದ ನಾಕ ಜನ ಅಷ್ಟೇ ಮನೆಯಲ್ಲಿ ಹೋಗುದು ಹ್ಮ್ ಅಂದ್ರೆ ಮೂರ್ ಜಿನ ಹೋದ್ರೆನೆ ಬೆಟ್ರು ಯಾಕಂದ್ರೆ ಎತ್ಗಳು ಇರ್ತಾವ ಒಬ್ಬ ಒಬ್ಬರು ನಮ್ಮ ಅಣ್ಣ ಇರ್ತಾರೆ ಅವು ಬೆಳಗ್ಗಿಂದ ಕಡಿತಾರೆ ಹನ್ನೊಂದು ಹನ್ನೊಂದು್ ಗಂಟೆಗೆ ತುಂಬಕೊಂಡ್ ಹೋಗ್ಬಿಡ್ತಾರೆ ಒಂದ್ ಮೂರ್ ಟಣ್ಣು
ಹ್ಮ್ ಹ್ಮ್
ಹ್ಮ್ ಮತ್ತೆ ನ ನಮ್ಮ ಅಣ್ಣ ತಗೊಂಡೋಗ್ರೆ ಇನ್ನು ಇಬ್ರು ನಮ್ಮ ಅತ್ತಿಗೆ ನಮ್ಮಮ್ಮ ಅವ್ರ ಕಡೆ ಇರ್ತಾ ಇರ್ತಾರ
ಹ್ಮ್ ಹ್ಮ್
ಹನ್ನೊಂದು್ ಗಂಟೆಯಿಂದ ಏನ್ ಕಡ್ದಿರ್ತಾರಲ್ಲ ಅದೇ ಸಾಯಂಕಾಲ ಆ ಮೂರು ಮೂರು ಮೂ ಮೂರ್ ಗಂಟೆ ಮೂರವರೆಗ ತುಂಬಿ ತಗೊಂಡ್ ತಗೊಂಡ್ ಹೋಗ್ಬಿಡ್ತಾರೆ
ಎರಡು ಟ್ರಿಪ್ ಹೊಡಿತಾರೆ ದಿನಕ್ಕೆ
ಹಾ ದಿನಕ್ಕೆರೆಕ್ ಇ ಏನಿಲ್ಲಾಂದ್ರರು ಆರು ಏಳ್ಟಣ್ಣ
ಈ ಒ ಟ್ರಿಿಗೆ ಎಷ್ಟುಣ್ಣ ಹೋಗುತ್ತೆ ಮಕ್ಸಿಮಮ
ಮೂರು ಮೂರರಿ ನಾಕು ಆತರ ನಾವ್ ಕಡ್ದಿರೋದ್ಮೇಲೆ
ಒಂದು ಒಂದು ಟ್ರಿಪ್ಪಿಗೆ
ಹಾ ಒಂದು ಟ್ರಿಪ್ಪಿಗೆ
ಅಂದ್ರೆ ನೀವೇ ಕಡ್ದು ನೀವೇ ಎತ್ತ ಎತ್ತಿ ಬಂಡಿಲ್ ಜೋಡ್ ಮಾಡ್ಕ
ಹಾ ನಾ ಎಲ್ಲಾ ನಮ್ದೇ ನಾವೇ ಕಡಿಬೇಕು ನಾವೇ ಬಂಡಿ ಲೋಡ್ ಮಾಡ್ಬೇಕು ಮತ್ತೆ ಫ್ಯಾಕ್ಟ್ರಗ್ ನಾವೇ ಹಾಕ್ ಬರ್ಬೇಕು
ಅಲ್ಲಾ ಮತ್ತೆ ಬಂಡಿ ಮೇಲೆ ಹುಷಾರ ಯಾರು
ಹ್ಮ
ಬಂಡಿ ಮೇಲೆ ಕೆಳಗಡೆ ಎಂತ ಷ ಸರಿ ಯಾರ್ದ
ಇದಾರಲ್ಲ ನಮ್ಮ ಅಣ್ಣ ಒಬ್ಬೊಬ್ಬರು ಒಬ್ಬೊಬ್ಬರು ತುಂಬಕೊ್ ಬಿಡ್ತಾರ ಖೋಬರ ಅವರು ೇ ಬಂಡಿನ ಹಾ ನಾನ ತು ನಾನ ತ್ತಂತನೆಿ
ಹೌದಾನಾ
ಹ್ಮ್ ಅಂದ್ರೆ ಒಂದ್ೆರಡು ಎರಡು ಠಣ್ ಮಟ್ಟ ನಾವೇ ತು್ಕೊಂಡ್ಬ ಬಿತವಿ ಇನ್ನು ಮೇಲ್ ಇನ್ನು ಮೇಲ್ ಹ ಸರಿ ಹೌದ